ಅ ಅವ್ನ್ ಅವನ್ ಅವ್ರ ಪಾಪುಲಷನ್ ಕತ್ತು ಅವನ್ ಫಾಲ್ಲೋರ್ಸ್ ಅದರ ಹಲೋ
ಯ ಹತ್
ಏ ನಿಂದ್ ಕಟ್ ಕಟ್ಟಗಲ್ಲ ಸರ್ ಲಪ ನೆಟ್ವರ್ಕ್ ಹೋಗಕತ ನೋಡ ತುಪ್ಪ ಆವಾಜ ಕೇಳಸಲ ಆತಲ್ಲಿಪ್ಪ ಕಟಕಟ ಪ್ರಯತ್ನಿಂದ ಹಲೋ ಬರದತ್ತ ಅಂದ್ರೆ ಸ್ವಲ್ಪ ಕಟ್ಟಾಗತತೆ
ನಂದ ಕಾಟ ಪಜಿ ಬರಾತ್ಲೆ ನಂದ
ನನಗೇನಿಲ್ಲ ಒಮ್ಮೆ ನಡುಕ್ ಕಟ್ಟಾತಂದ್ರೆ ನಿನ್ನೆ ನಿಂದ ಆಗಿತ್ಲ ಹಂಗ
ಹಂಗೆ ಕಟ ಅಂತು ಹೊಳ್ಳಿ ಹಚ್ಚಾಕ್ಬೋ ಸಬ್ಮಿಟ್ ಮಾಡ್ಬಡಣ ಹಂಗಾದ್ರರೆ
ಹ್ಮ್ ಹ್ಮ್ ಏ ಅದ ಒಬ್ಬೊವ್ರಿಗೆ ಪೆನ್ಸಿಲ್ ಆಪ್ಷನ್ ಬರ್ತತ್ ಒಬ್ಬೊವ್ರಿಗೆ ಹೊರ್ ಸ್ವಲ್ಪ ಅದ
ನನ್ಗ್ ಬಂದತ ಈ ನಾ ಸಬ್ ಸಬ್ಮಿಟ್ ಮಾಡ್ತಾರಲ್ಲ ಅದ ಆಗಿಂದ ಆಗ ಪೂನಚ್ಚೆ ಪಟ್ ಲ್ಲ ಅವ್ರಿಗ್ ಬರಂಗಿಲ್ಲ ಅದು
ಹ ನಾ ಅವಾಗ ಹಂಗ ಮಾಡಿ ಮೂರನ್ನು ಮೂರು ಕಾಲ್ ಕಡಿಸಕೊಂಡನ್ನ ನನಗ ಆವಾಗ್ ಗೊತ್ ತಿರ್ಲಿಲ್ಲ ಪೆನ್ಸಿಲ್ ಒಪ್ಶನ್ ಐ
ನಾ ಹರೇ ಹೇಳ್ ಪ ನಂದ್ ನಾನು ನೋಡಿದ್ನೇ
ಕತ್ತನ್ ಈಗ
ಹ ಐತ್ಲ ನಾ ಇನ್ನ ಸಬ್ಮಿಟ್ ಮಾಡಿದರವಂಗನ ಇನ್ನ ಎಷ್ಟ್ ಮನ ಇಲ್ಲ ಗ್ ಅವನು ಒಂದು ಸಬ್ಮಿಟ್ ಮಾಡಿಲ್ಲ ಅದು ಹಸಿರು ಕಲರ್ ಇತ್ತ ಅಂತ ತಿಳ್ಕೊ ಅದನ್ನ ನಾವು ಸಬ್ಮಿಟ್ ಮಾಡಿದಂಗಿಲ್ಲ ಬಾಳೆ ಹಚ್ಬೋದ ಅಂತ ಅರ್ತ
ಹಳದಿ ಆತ ಮುಗಿತ್
ಹಳದಿ ಆಯ್ತ್ ಅಂದ್ರೆ ಮುಗಿತು
ನಮ್ಮ ಹಸಿರು ಕಲ್ಲ ಆಗುದಲ್ಲ
ಹ್ಮ ವಣ ಹ್ಮ್ ಯ ಮಾರಾಡ್ಬಾರ್ಡ್ ಲ್ಯಾಪ್ಪ ಹರೇ ಹೇಳಿದ ನಂಗ ಇದನ್ನ ಇದ್ರ ಬಗ್ಗೆ ಮಾತಾಡ್ಬಾರದಂತ
ಹ್ಮ್ ಎಲ್ಲ ಆದ್ನೇನಿರಲ್ಲ
ಹ್ಮ್ ಮತ್ ಸೂರಿ
ನಿ ಎಲ್ಲಿದ್ಯಾ
ಅದ್ ಮತ್ ನಿನ್ ನೆಟ್ವರ್ಕ್ ಇಲ್ಲಾಂಟೆಲ್ ಹೊರಗ್ ಬಂದ್ನೇ
ಹೊರಗಾರು ನಿ ಒಟ್ಟ ಹತ್ತು ನಿಮಿಷ್ ನಿಂದು ಒ ಕಾಲಗತನಾ
ಅವ್ರ ಇವ್ರ ಇದ್ರ ನ ಹಜಾರ್ ಹಾರ ಅಂತಂತನಲ್ಲ ಇ ನಮ್ ಸಮುರ್ತಾರ ಮಮ್ಮಿ ಕಾಕಾ
ಹ್ಮ್
ಇರ್ಕೊಂಡ್ರ ಅವ್ರ ಇವತ್ತ
ಇವತ್ತು ತಿರ್ಕೊಂಡಾರನ
ಈಗ ಸಂಜೆ ಚಿರ್ಕೊಂಡ್ರು ಫೋನ್ ಇಚ್ಚಿದ್ರ ನಮ್ಮ್ ಮನಾರ್ ಹೋದರು
ನಾ ಶಾಲೆ ಇಲ್ಲ ನಂಗರ
ಯಏ ನೋಡ್ಬಕ್ಪ್ಪಾ ನಮ್ಮಮ್ಮ್ಯಾರ ಹೋಗ ಅಂತ ಹೇಳ ಕೈ ಹೇಳ ಹೋದ್ರಪ್ಪಾ
ಹ್ಮ್ ನಾಳೆ ಬರ್ತಾರ ನಿ ಮನೆಗೆ
ನಾ ನಾಳೆ ಬರಲ್ಲ ನಾಳೆ ಸಂಜೆ ಬರ್ತ ನಾಳೆ ಮಐತೆ
ನಾಳೆ ಎತ್ತುಕ್ಕ
ನಾ ಆಟ ಗೊತ್ತಿಲ್ಲ ನನಗೂ ಈಗ ಅವ್ರ ನಮ್ಮಮ್ಮರ ಡ್ ದಿವ್ಸ ಅಲ್ಲೇ ಇದದ್ದ
ಹ್ಮ್ ಅಯ್ಯಪ್ಪ ಹಂಗಲ್ಲಿ ಇಪ್ಪ ಅದ ಅದ ಹೆಂಗ ಹೋದನ ಅಲ್ಲಿ ಕಾಯಕತ ಕೊ ತು ಅವ ರತನಗದ
ಈಗಲ ಈಗ ಮತ್ ಮನೆ ಹೋಗಿದ್ರೆ ಮತ್ ಮತ್ತ ಈಗ ಮತ್ತೆ ಇದನ ಈ
ಹಂಗ ಹಾ ಸುತ ಕೈಬ್ಜಕೊಬೇಕು
ಇನ್ನ ಇಲ ನಿನ್ನ ಬಂದಾರ ನಮ್ಮಮಾರ್ ಅನ್ನಾರಾ
ಜಾನಯತ್ಲ ಹಾಗ ಉಲ್ ಸಿಗಲ ತಿರ್ಕೊತಾರ ತಿರ್ಕೋತಾರತ್ತೆ ನಮ್ಮ ಮಮ್ಮಿ ನಮ್ಮ ಮಾಮಾ ನಮ್ಮ ಮಮ್ಮಿ ತಂಗ ಅಲ್ಲಿ ಕುತಾರ ಸುತ್ತಮ ಒಂದ್ ವಾರ ಎರಡು ಅದಾರ ಏನಾಗಿಲ್ಲ ತನ್ನಮ್ಮ ತನ್ನ ಮಮ್ಮಿ ಹೌ ನಮ್ದು ಕೆಲಸ ಐತಿ ನಾವವು ಹೊತ್ವಿ ಅತ್ತ ಅಂದ್ರ ಹ ಯಾರ್ರ ನಮ್ಮ ಮಮ್ಮಿ ಒಬ್ರ ಇದ್ರು ನಮ್ಮ್ ಅಪ್ಪಾರ ಇದು ಅಕ್ಕದಚ್ಚೆ ಏನ್ ಮಮ್ಮಿ ಬಾಂದ್ರ ಬಾಂದ ಇದು ಹೇಳ ಬಾ ಅ ಸೀ ನ ಅ ಮಾತೇಕೊೊಂಡ ಬಿಟ್ಟಾನ
ಪೋರ್ ಚಿರ್ಲ್ಲ ವತನ
ಗ್ಬ ಬಿಡ್ತಾವ ಹೊಟ್ಟೆ ಅಲ್ಲಿ ಕಾಯಕೋೂ ಹೊಟ್ಟೆ ಇದದುುದತ್ತದದು
ಹ್ಮ್
ರೊಟ್ಟ ಕಾಯಪಾಡಿದ್ರೀ
ಹ್ಮ್
ಆಗುದ ಎಲ್ಲ ಸುಮ್ನೆ ಸುಮ್ ಅವ್ರ ತ ಕಡಸಬಾರ್ದ ಕಾಯಿ ಬಾರ್ದದ ಅನ್ನ ತೊಂದ್ರ ಅವರು ನ ಯಾರ್ ತಂದ ಆ್ತ ನೋಡತಿನ್ ನೆಟ್ವರ್ಕ್ ಐತ್ ನೆಟ್ವರ್ಕ್ ನಾವು ಬರ್ಗೆ ಎಲ್ಲ ಹಾಸ್ಪಿಟ್ ಕೊಟ್ಟೀನ ಅದಕ್
ಹಾಟ್ಸ್ಪೋಟ್ ತಗೆ ಮತ್ತ
ಅದ ನಾ ಸ್ವಲ್ಪ ಮುಂದ್ ಹೋದ್ರೆ ಕನೆಕ್ಟ್ ಆಾಕತಿವಿ ಬಾಯಿಂದಂದ್ರೆ ಕನೆಕ್ಟ್ ಆಗೋುದಲ್ಲ ಅವ ಟಾಸ್ ಮಾಡತನ ಅದಕ್ಕ ಎಲ್ಲಮ್ಮರ
ಹೌದನಾ
ಅವರ ಪ್ಯಾರಾಗ್ರಾಫ್ ರೆಡಿ ಮಾಡತಾನ
ಹ್ಮ್
ಕ್ಯಾರ ಬೇಟಿಂಗು ಚಲೋ ರೊಕ್ಕ ವರೂಣೆ
ಮತ್ತ ನೀನ ಹೇಳಿಲ್ಲ ಆತ ಅಂತ ಸಾರಪಾಯಿ
ನೀವು ಉದಿದಾಗೈತ ಪಾವ
ವಲ ಹೋಗಿ ಹೇಳಬೇಕ ಏನ
ನೀ ಹೆಂಗ ಅವನು ಒಂದ್ ಬಹಷ್ಟ ವ್ಯಾರ ಮಾಡ್ಬೇಕು ಒಂದ್ ಎಪ್ಪತ್ತ ಎಂಬತ್ತು ಯಾರ ಮಾಡ್ಬೇಕಕ್ ಸಾವಿರನತ್ತ
ಎಮ್ಮತ್ ಎಮ್ಮತ್ ಪ್ಯಾರ ಮಂಡರಿ ಏನ
ಸಾರುಪಯಿ ದೆಪ್
ಈ ಓದ್ಬೇಕ ನೌನ
ಹ್ಮ್ ಅವೇನ್ ಹದ್ದು ತರ ಕೊಡ್ತಾರ ಹದಿನೈದು ಹದಿನೈದು ಹದ್ದು ತರ ಕೊಡ್ಕೊತ್ತಕ್ಕರಂಗ
ಏ ಓದ ಅವ್ರು ಕ್ಾಸ್ ಬಕ್ಕಣ
ಹಾ
ಕನ್ನಡದಾಗಣ
ಹ್ಮ್
ತಪ್ಪತಂದಾರ ನೋಡು
ಅಲ್ಲಿ ಮತ್ತತ್ ಡಿಲ್ಟ್ ಮಾಡೋ ಆಪ್ಷನ್ ಇರುತ್ತೆ ವಾಪಸ್ ಕೇಳಬಹೋ ನೀನ ಕೇಳಿ ಎಲ್ಲಾರ ತಪ್ಪಿದ ಮತ್ತತ್ ಡಿಲ್ಟ್ ಮಾಡ್ಬೋದುದ ಅಲ್ಲಿ ಎಲ್ ಮಾಡೆ ಮತ್ತೆ ರೆಕಾರ್ಡ್ ಮಾಡ್ಬೋದು ನೀನ್ ರೆಕಾರ್ಡ್ ಮಾಡಕ್ ನಿನ್ ಕೇಳಬೋದಿಲ್ಲಲ್ಲ ಎಲ್ಲಾರ ತಪ್ಪ ಕನ ಆಕ್ತವೆ ಓಡವಿ ನೋಡಿ ನೋಡ್ಬೋದಾ ಅಡೆಲ್ಲ ನೋಡ್ಬೋದು ಸಬ್ಮಿಟ್ ಮಾಡಡರಗ ತಪ್ಪ ಹಂಗ ಕರೆಕ್ಟ್ ಹದ್ನೆಂಟು ಹದಿನೆಂಟು ರೂಪಾಯಿನ ಬಂದ
ನೀ ಆಡ್ಸ್ಬಡ್ ಬಂದ ಮಲ್ಯದ್ ಕಡುಗಡೆ ಬರದತ್ತತೆ
ಇಲ್ಲ ನೆಟ್ವರ್ಕ್ ಬರಲ್ಲನಕ ಇಲ್ಲಿ ಸ್ವಲ್ಪ ದೂರ್ ಬನ್ನೆ
ಹ್ಮ್ ನೆಟ್ವರ್ಕ್ ಇದ್ದಲ್ಲಿ ಬಾಲ
ಹ್ಮ್ ಇಲ್ಲ ಮತ್ತೆ ಎಲ್ಲಡಾಡುದ ಏನ ಅಂತ ಮತ್ತ ಏಕ ಅಡ್ಯಾಡ ಕೊತ್ತ ಇರ್ತೇನಿ ನಾ ಇಲ್ಲಿ ಕ್ವಾಟರಸ್ ದಾಗ ಮತ್ತ ಫೋನ್ ಹಚ್ಚುದಿತ್ತಂದ್ರ ಹೊರಗ ಮತ್ತ ಪುಕೊಂಡ್ ಬಿಡ್ತಾರ
ಹ ನಾ ಅದಕ್ಕ ನಮ್ ಮನ್ಯಾಗ ಹೇಳ್ಬಿಟ್ಟೆನಿ ಹಿಂಗ ಹಿಂಗ ಐತಿ ಅಂತ ಹೇಳಿ
ನಮ್ಮಪ್ಪ ಫೋನ್ದಾಗ್ ಮಾತಾಡುದ ಬಿಡಂತಂದಾನ್ ಏನು ಕೊಡುದಿಲ್ಲ ನಮ್ಮಪ್ಪ ಯಾರು ಎಕ್ಸಾಂಪಲ್ ಕೊಟ್ಟ ಹೇಳತಿದ್ದ ಟ್ರ್ಯಾಕ್ಟರ್ನ್ಯಾಗ ನೋಡು ಅ ಹುಡುಗಿದ್ದ ಓದಿ ನೋಡವಾ ಇದುಕ್ ಹೋಗ್ಯಾನ್ ನೋಡ ಅಮೇರಿಕಾಕ ಡಾಲರ್ಸ್ ಒಳಗೆ ಪೇಮೆಂಟ್ ಐತ ಅವಂಗ ಈಗ ನೀ ಇಲ್ ಫೋನ್ ಮಾತಾಡಕೊಂತ ಕೂತ್ರ ಈಗ ಏನ್ ಬರು ಇಲ್ಲ ಪಾ ಅದ್ ಫೋನ್ಏನು ಹಪುದಿಲ್ಲಪಾ ಅಂದಬಿಟ್ಟ ನಮ್ಮಪ್ಪ
ಹಾ ಪೋನ್ ಹಕ ಪೋನ ಮುಕ್ಲ ತ ಮುಕ್ಲ ನೀ ಬಾರ ಕ ಕೇಳಲ
ನ ಅಪ್ಪ ಹೇಳಿದ್ರ ಮದ್ ಬೇಕದ ಕೂತ್ಡ್ತಾನಪಾ ಫಾಡ್ ನ ಮಮ್ಮಿಗೆದ ಅಣ್ಣಾ ನಮ್ ಮಮ್ಮಿ ಸ್ಕ್ಯಾಮ್ ಐತಿ ಫ್ರಾಡ್ ಐತಿ ಏನ ಐತೆತ್ ಒಮ್ಮೆ ನಮ್ಮ ಅಪ್ಪ ಬಂದಾನು ಅಪ್ಪ ಹೇಳ್ಪ್ಪಾ ಯಾವ್ದೋ ಒಂದು ಆಪ್ದಾಗ ನೋಡು ಫೋನ್ದಾಗ ಮಾತಾಡತಿದ್ದವ ನನ್ ಮುಂದೆ ನೋಡ ಐದನೂ ರೂಪಾಯ ರೂಪಮ್ಮಿ
ಹ್ಮ್
ನಮ್ಮ್ ದಡವರ ಬಂದು ಯ ನಮ್ಮ ಅಪ್ಪ ಬಂದು ವ್ಯ ನಮ್ಮ ಅಪ್ಪ ಅವಾಗ ಅಲ್ಲಿ ಹೊರಗೆಿ ಪ್ಪಲ್ಲ ಹಕಲ್ಲ
ಹೊಟ್ಟೆ ಹೆ ಬರ್ತಾಂತ ನಮ್ಮಮ್ಮಾಗಲ್ನ
ಹ್ಮ ಅಪ್ಪ ಏನ್ ಕೇಳಿಲ್ಲ ಅದಕ್ಕ ನ್ ಮನ್ಯಾಗ ಹೇಳಲಿ ಈಗ ರೊಕ್ಕ ಎಷ್ಟೊಂದ್ ಆವತ್ತ ಮಮ್ಮಿಗೆ ಐದ ನರ್ಷ ಒಂದತ್ತುರ್ಷನವಾಗಮ್ಮೆ
ಹ್ಮ್
ನಮ್ಮಿ ಗಾಸ್ ತಗಿದ್ರ ಈಗ ಗಾಸ್ಗ್ಯಾರ ಅವರು ಏನ್ ಕೇಳಂಗಲ್ಲ
ಈಗ ಮನ್ಯಾಗ ಏನ್ ನಾನ ಈಗ ಕರೆನ್ಸಿ ಹಾಕ್ಸೋ ದಿಲ್ಲ
ಹ
ಇ ನಮ್ಮಮ್ಮಿ ಹೇಳಿರ ಕೋ ರೊಕ್ಕ ಕೊಟ್ನಿ ಪಾ ನಾ ಬೇಕಾಯ್ದು ಅಲ್ಲಿ ಕೊಟ್ನಿ ಏನ್ ನಮ್ಮನ್ಯಾಗ್ ಏನ್ ಅಂದಿಲ್ಲು
ಇ ಎ ಹಿ ಸಾಂಗಗೆಲ್ಲ ನೀ ಯಾವಗ್ ಸಬ್ಮಿಂಟ್ ಮಾಡ್ತಿ ಅವಾಗ್ ಹಾ ಗ ಇಲ್ಲ ಹ್ಮ ರೊಕ್ಕ ಹಾಕುದ್ ರೊಕ್ಕ ಹಾಕುದ್ ಅವರ್ ಮ್ಯಾಲಿಂತರ ರೊಕ್ಕಾ ಹಾಕ್ತಾರಿಲ್ಲ ಅವ್ರ್ ಒಮ್ಮಿ ಏಳು ಗಂಟೆಗೆ ಬರ್ತೈತಿ ಒಮ್ಮೆ ಹನ್ನೊಂದು ಗಂಟ ಬರ್ತೈತಿ ಒಮ್ಮೆ ಬೆಳಗ್ಗೆ ಬೆಳಗ್ಗೆ ಬರ್ತೈತಿ. ಹ್ಮ್ ಒಮ್ಮೆ ಏಳು ಘಂಟೆ ಒಮ್ಮೆ ಹನ್ನೊಂದು ಘಂಟೆ ಬಿಟ್ರ ಮದ್ಯಾಹ್ನ ಮೂರ್ ಮೂರ್ ಗಂಟೆ ಇಲ್ಲ ನಾಕ್ ಗಂಟೆ ಒಳಗ.
ನಾನ್ ನಿನ್ನೆ ಸೂರ್ಯ.
ಮಧ್ಯಾನು
ಕೆಟ್ಟ
ಅವ ಏನೋ ಐದ್ ಟಾಸ್ಕ್ ಮುಗ್ಸುಯಾನಂತ.
ಹಾ
ಐದ ಟಾಸ್ಕ್ ಈಗ ಸಬ್ಮಿಟ್ ಮಾಡ್ಯನತ್ತ ಅದ್ರಾಗ ಮೂರ ನೋಡ್. ಆರ್ನೂರ್ ಮೇಲೆ ದಾಟ್ಯಾವ್ ಅಂತಾ ಹತ್ತಕ್ ನಾಕ್ ನೂರ್ ರೂಪಾಯಿ ಬಂದವ್ .
ಹಾ ಮತ್ ನನನೂ ಮತ್ತ ಎಂಟ ನೂರು ಬಂದಿಲ್ಲ. ಐದ ಟಾಸ್ಕಿಗೆ.
ನಾಕ್ನೂರು ರೂಪಾಯಿ ಪ್ರೊಸೆಸಿಂಗ್ ಬಿದ್ದಾವ ನೋಡಿ.
ಹೆಚಗಿ ಬರ್ತಾವ ಇನ್ನು ಕೇಸ್ಕೊಂಡ್ ಇರ್ತಾರಲ್ಲಾ ಅವು ಬರ್ತಾವ್ ಮತ್ತ.
ಅವು ಬರತ್ತವ ನನಗ ಅವ ನಮ್ಗ ಯಾಕ್
ಈ ಯಾಗ್ .
ಕರೆಕ್ಟ್ ಕರೆಕ್ಟ್ ಕ್ ಇಕೋ ನನ ನಾವ ಏನ್ ಮಾತಾಡ್ತ ಅದ್ರ ರೊಕ್ಕ್ ಅಷ್ಟ ಬರತ್ತ ಅದ್ರ ರೊಕ್ಕಾನೆ ಕಡಿಮೆ ಬರತ್ತಾವ್.
ನಂಗ ಈಗ ಐದ್ನೂರ್ ಅರವತ್ತೈದು ಪ್ರೋಸೆಸ್ಸಿಂಗ್ ಇನ್ನ ಜಾಸ್ತಿ ಹಕೋ ಯಾಕಂದ್ರೆ ಹೊಸತಾನ ಏನೋ ಇತ್ತು ನಾಕ್ ನೂರ ನಾಕ್ ರುಪಾಯ್ ಪ್ರೋಸೆಸ್ಸಿಂಗ್ ಬಿದ್ದಿದ್ದಿಲ್ಲವ್ವ.
ಹ್ಮ್
ಎಂಟ್ನೂರ ಮೂವತ್ತೂಮೂರ್ ರೂಪಾಯಿ ಬಿದಿದ್ದು ಪ್ರೊಸೆಸಿಂಗ್.
ನಮ್ದು ಮೊನ್ನೇ ಹಂಗಾಗಿತ್ತು ಪಸ್ಟ್
ಹ್ಮ್ ಹ್ಮ್
ಆಮೇಲೆ ಏಳ್ನೂರ್ಗೆ ಹೋಗೈತೆ. ಅದ್ಕೊಂದು ಫಸ್ಟ್ ಒನ್ನೇ ದಿಸಾ ಎಡ್ನೂರ ಇಪ್ಪತ್ಮೂರ್ ರೂಪಾಯ ಕಟ್ ಮರದೀಸ ನೀವು ಎರು ಪ್ರೊಸೆಸಿಂಗ್ ಬ್ ಪ್ರೊಸೆಸಿಂಗ್ ಇದ ಯೋಲ್ನೂರ್ ರೂಪಾಯ್ ಆಗಿತ್ತ್ ಅವಾಗ ಏಳ್ನೂರ ಎಪ್ಪತ್ತ ರೂಪಾಯ್ ಆಗಿತ್ತು.
ಅಲ್ಲಿಯ ನಾ ಇನ್ನೊಂದ್ ನಂಬರ್ ಆಗ ರಿಜಿಸ್ಟರ್ ಮಾಡ್ಬೇಕಾಯ್ತು.
ಮತ್ತ ಅದು ಅದರ ಬರ್ತಿದ್ರಕ ಹೌದ್ಲಾ ಈ ಮುಗ್ದ ಬೆ
ಕರೆಕ್ಟ್ ತು ಕರೆಕ್ಟ್ ಇವೆನ್ ನಂಬರ್ ಎಷ್ಟ ಆಗ್ಬೇಕ್
ಆ
ನಾವ್ ಹಾಕಿದ್ ಎಲ್ಲ ಕರೆಕ್ಟ್ಕ ಆಕವ್ ನೋಡ್ ನಮಗೂನೂ. ನೀ ನೋಡ್ಬೇಕ ನೋಡ್ಬೇಕನ್ ರೊಕ್ಕ ನೋಡ ನಿಮಿಷ.
ಒಂಬತ್ತ್ ನಿಂಷ್ ಆತ್ ತಡಿ ನಾನಾ ನಂದು ಇನ್ನ್ ಒಂದ ಐತ್ ಸಬ್ಮಿಟ್ ಹದ್ನೈದಕ್ಕ
ನಂದಿ ನಂದೀ ನಂದೀಗ ಇಪ್ಪತ್ತ ಆಗೇತೆ ನೀ ಈಗ್ ನೀ ಈಗ್ ನೀ ಈಗ್ ಕಟ್ ಮಾಡ್ತಿಯಲ ಕಟ್ ಮಾಡ್ತಿಯಲ ಒಮ್ಮೆ ಹಚ್ಬೇಡ. ಯಾಕಂದ್ರೆ ಸ್ವಲ್ಪ ನಿಂದ್ರ್ ಸ್ವಲ್ಪ ನ್ ಒಮ್ಮೆ ಸಬ್ಮಿಟ್ ವತ್ತೇನಾ
ಹಾ
ಸಬ್ಮಿಟ್ ಹೊತ್ತಾನ ಹಚ್
ಸಬ್ಮಿಟ್ ಹೊತಾನ ನೀ ನನಗೆ ಪೋನ್ಚ್ಚಿ ನಿಮ್ಮೆ ಹಾ.
ಗೊ ನಡ್ಕೋಲ್ಲ ಕರೆಕ್ಟ್ ಒಂದ್ ಇಪ್ಪತ್ ಸೆಕೆಂಡ್ ಬಾಯಲ್ ಎಣ್ಣ್ಸ್. ಕಟ್ಟ್ ಆದ್ಮೇಲೆ ಇತರ ಇಪ್ಪತ್ ಸೆಕೆಂಡ್ ಎಣ್ಣ್ಸ್ ಬಾಯಲ್ಲೇ.
ಹ ಒಂದ್ ಇಪ್ಪತ್ ಅದ್ರಾಗ ಇರು ನೀನ್ ಒಟ್
ಬಟ್ ಅದರ ಇರತ್ನಾ ಬಿಡ ನಾನ್ ಸಬ್ಮಿಟ್ ಮಾಡಿದ್ರು ಅದ್ ಬರ್ತದ ಕಾಲ್ ಸಬ್ಮಿಷನ್ ಯಾಕಂದ್ರನು ಈಗ ರೊಕ್ಕ ಪ್ರೊಸೆಸಿಂಗ್ ಬಿದ್ದಾವ ಅಕಸ್ಮಾತ್ ನಾಳೆನು ಡಬ್ಬಲ್ ಆಬಹುದು.
ನೀ ಫೋನ್ ಹಚ್ಚಿಬಿಡಪ್ಪ ನಿಂದ ಇದ ಮುಕೂಲಿ ಸುಭ್ಮಿಷನ್ ಮುಕೂಲಿ ಮತ್ ಯಾಕ್ ಮಾಡ್ತಿ
ತಡಿ ನಾನ್ ಇಲ್ಲೇ ಹೇಳತಿನಿ ನಿನಗ ವಾಟ್ನೀನೇ ಹಚ್ಬಬಿಡಪ್ಪ ಹಚ್ಚ್ ಬಿಡ ಆಗುದಾಗ್ಲಿ ಸ್ವಲ್ಪ ಸ್ವಲ್ಪ ನಮ್ ನೀ ನಂಬರ್ ಹೊಡತಿರದಿಲ್ಲ ಅಟ ನೋಡದಾಮ ಅಡ್ರೆಸ್ ನಾವು.
ಹ ಈಗ ಏ ಹಂಗೆೇನ್ ಇಲ್ಲಿಯಪ್ಪ ಅದ.
ಯಪ್ಪಾ ನಿನ್ನ ನಂಬರ್ ಹೊಡಿ
ನೀಗಪ್ರ ಇರುನಾನ್ ನಾನ್ ಪೋನ್ ಹಚ್ಚನ ಆಮೇಲೆ ಸುಭ್ಮಿಷನ್ ಮಾಡ್ಬಿಡು
ಹೇ ಇಪ್ಪತ್ ಅದು ನೋಡುಮತ್ತೆ
ಇಪ್ಪತ್ತ ಆರ ನೆಡಿತಾಯಿತ್ಲೆ ನಾ ಹಚ್ಚಿದ ಏನಕತ್ತ ಅದು ನಂದು ಕೂಡ ಸಬ್ಮಿಷನ್ ಆಕತಿ
ಆಯ್ತಾ ಹಂಗ ಈಗ ಹೋಗ ಹಚ್ ನಾನ್ ಸಬ್ಮಿಷನ್ ಮಾಡಿರತ್ನಾ ಹಚ್
ಹ್ಮ್ ಆಯ್ತ್ ಹಚ್ಚಲೆ
ಹಾ ಹೋಗ್ ಹಚ್ಚ್.